ಹೇಳಿ
ಊಟ ಆಯ್ತಾ ಊಟ
ನಾವ್ ನಾವ್ ಚೆನ್ನಾಗಿದ್ದೀವಿ ಊಟ ಆಯ್ತು ನಿಂದ ಆಯ್ತಾ
ಹಾ ಆಯ್ರು ನಮ್ದು ಏನ್ ಮಾಡ್ತಿದ್ರಿ.
ನಾವು ಸುಮ್ನೆ ಕೂತಿದ್ದೀವಿ ನೀವು?
ನಾ ನವು ಅಷ್ಟೇ ಏನ್ ತ ತಿಂದ್ರಿ.
ನಾನು ಬಿರಿಯಾನಿ ತಿಂದೆ ನೀವು?
ನಾವು ಅಣ್ಣ ಸಾಂಬರ್ತನ್ವಿ ನಿಮ್ಗೆ ಮಾಡಕ್ ಬರುತ್ತಾ ಅಡಗೆ ಎಲ್ಲಾ ಮಾಡ್ತೀರ ನೀವು
ಎಲ್ಲಾ ಮಾಡ್ತೀವಿ ಆದ್ರೆ ಬಿರಿಯಾನಿ ಸ್ವಲ್ಪ ಮಾಡದಿಕ್ ಬರಲ್ಲ ಚಿಕನ್ ಐಟಮ್ ಎಲ್ಲ ಚಿಕನ್ ಪದಾರ್ಥಗಳನ್ನ ಮಾಡಲ್ಲ ಸ್ವಲ್ಪ ಕಮ್ಮಿಯಾಗಿ ಮಾಡ್ತೀವಿ ನಮಿಗೆ ಅಷ್ಟು ಬರೋದಿಲ್ಲ ಅದನ್ನ ಮಾಡದಕ್ಕೆ.
ಇವಾಗ ಬಿರಿಯಾನಿ ನೀವೇನ ಮಾಡಿದ್ದಿದ್ದು.
ಇಲ್ಲ ನಾವಲ್ಲ ಮಾಡಿದು. ನಮ್ಮ್ ಮನೇಲಿ ನಮ್ಮ ಅಮ್ಮ ಅವರ ಇದಾರೆ ಅವ್ರ
ಹೌದೌದಾ ನನ್ಗು ಅಷ್ಟೇ ಈ ನ ಮಾಂಸಾಹಾರಿ ಪದಾರ್ಥಗಳೆಲ್ಲ. ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಇನೇನು ಅಡಗೆ ಮಾಡಕ್ ಬರುತ್ತೆ ಏನೇನ್ ತರ ಅಡ್ಗೆ ಮಾಡ್ತಿರಾ.
ನಾನು ಎಲ್ಲಾ ತರ ಮಾಡ್ತೀನಿ ಆದ್ರೆ ಅದೇ. ಮಾಂಸಾಹಾರಿ ಪದಾರ್ಥಗಳನ್ನು ಮಾಡೋದಕ್ ನನಗ್ ಬರಲ್ಲ ಸ್ವಲ್ಪ. ಸ್ವಲ್ಪ ಎಲ್ಲಾನು ಮಾಡೋದಕ್ ಬರುತ್ತೆ.
ನನಗೆ ಯಾವ ಅಡುಗೆ ತುಂಬಾ ಇಷ್ಟ ಆಗುತ್ತೆ ಯಾವ ಅಡುಗೆ ತುಂಬಾ ಇಷ್ಟ ಆಗುತ್ತೆ ಮಾಡೋದು. ಕ
ನನಗೆ ಎಲ್ಲಾನು ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಎಗ್ರೈಸ್ ಅದು ಮೊಟ್ಟೆಯಿಂದ ಮಾಡ್ತಾರೆ ಅನ್ನ. ಅದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನಿಮಗೆ.
ನಮ್ಗೆ ನಂಗೂ ಅದ್ರುದೇ. ನಾನ್ ವೆಜ್ ಇಷ್ಟ ಆಗುತ್ತೆ ಆದ್ರೆ ಮಾಂಸಾಹಾರಿ ಪದಾರ್ಥ ಕೊಳ್ಲಂಜೆ ಆತರ ಎಲ್ಲ ಅಡಿಗೆಗಳಂದ್ರೆ ನನಗೆ ತುಂಬಾ ಇಷ್ಟ.
ಹಾ ಹಾ ಏನು ಯಾವ ಅಡ್ಗೆ ಬರುತ್ತೆ ಅದನ್ನ ಸ್ವಲ್ಪ ಹೇಳಿ. ಎನಫ್
ನಮ್ಗೆ ನಾವು ಬಿರಿಯಾನಿ ಮಾಡು ಚೀರಿ ಅಂದ್ರೆ ಫಸ್ಟ್ ಎಗ್, ಫಸ್ಟ್ ಮಾಡ್ತಿರಿ ಬಾಟಲ್ ಮಾಡೋದನ್ನು ಬಿಟ್ಟಿದೀವಿ ಅದಕ್ಕೆ ಹಣ ಮಾಡ ಕಾಫಿ ಟೀ ಅಂದ್ರೆ ಪುಳಿಯೋಗ್ರೆ ಟೊಮೆಟೊ ಬಾತ್ ಆತರ ಆತರ ಮಾಡ್ತೀವಿ ಸಾಂಬಾರ್, ಟೊಮೆಟೊ ಟೊಮೆಟೊ ಬಾತ ಏನಿಲ್ಲ ಫಷ್ಟು. ಟೊಮೆಟೊನೆಲ್ಲ ಟೊಮೆಟೊ ಈರುಳ್ಳಿ, ಶುಂಠಿ ಬೆಳ್ಳುಳಿ ಟೊಮೆಟೊ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ.
ಹಾ
ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದ್ನೆಲ್ಲಾ ರುಬ್ಕೊಳ್ರಿ ಇಲ್ಲಾ ಅಂದ್ರೆ ಕೆಲವರು ಟೊಮ್ಯಾಟೊನು ಈರುಳ್ಳಿನೂ ಎಲ್ಲಾ ರೂಬುಕೊಂಡು ಬಿಡ್ತಾರೆ. ಇಕೊಂಡು ಕುಕ್ಕರ್ ಇಟ್ಟಿ ಅದಕ್ಕೆ ಎಣ್ಣೆ, ಆ ಕರಿಬೇವು ಸಾಸಿವೆ ಎಲ್ಲಾ ಹಾಕಿ ಒಗ್ಗರಣೆ ಹಾಕ್ತಾರೆ. ಆಮೇಲೆ ಒಗ್ಗರಣೆ ಹಾಕಿದ್ದು ಆದ್ಮೇಲೆ, ಆಮೇಲ್ ಪಲಾವ್ ಸಾಮಾನ್ ಬೇಕಾದ್ರೆ ಪಲಾವ್ ಪಲಾವ್ ಸಾಮಾನ್ ಆಕ್ತಾರೆ. ಅಂದ್ರೆ ಚೆಕ್ಕೆ ಲವಂಗ ಪಲಾವ್ ಎಲೆ ಹಾಕಿರ್ತಾರೆ ಆ ಆಮೇಲೆ ರುಬ್ಬಿರ್ಸಿರಲ್, ಆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಖಾರ
ಆತರ ಗರಂಮಸಾಲ ಆತರದೆಲ್ಲಾ ಹಾಕ್ತಾರೆ.
ಆತರದೆಲ್ಲ ಹಾಕಿ ಅದೊಂದು ಸ್ವಲ್ಪ, ಫ್ರೈ ಮಾಡ್ಕೊಂತಾರೆ. ಕುದಿ ಬರೋವರ್ಗೂ ಆಮೇಲೆ ಅನ್ನ ಹಾಕಿ ಕುಕ್ಕರ್ ಮುಚ್ಚುಳ ಕ್ಲೋಸ್ ಮಾಡಿ ಎರಡ್ ವಿಜಲ್ ಆಗೋವರು ವೈಟ್ ಮಾಡಿ ಆಮೇಲೆ ಇದು
ಹಾ ತುಂಬಾ ಚೆನ್ನಾಗಿ ಇಡದ್ರಿ ಮೇಡಮ್ ನನ್ಗೂ ಇವಾಗ ತುಂಬಾ ಆಸೆ ಆಗ್ತಿದೆ. ಮಾಡ್ಕೊಂಡ್ ತಿನ್ಬೇಕು ಅ ಹಾ ಧನ್ಯವಾದಗಳು ಮೇಡಮ್ ಹೇಳಿದಿಕ್ಕೆ ಮಾಡ್ಕೊಂಡ್ ತಿಂತೀನಿ ಈಗ ನಾನು.
ಹೌದು ನೀವು ಹೇಳಿ, ಎಗ್ ರೈಸ್ ಹೆಂಗ್ ಮಾಡ್ತೀರಾ ನಿಮ್ಗೆ ಎಗ್ ರೈಸ್ ಅಂದ್ರೆ ಇಷ್ಟ ಅಂದ್ರಲ್ಲ ಯಾವು ತರ ಮಾಡ್ ಕರಿ ಮೊಟ್ಟೆ ಹಾಕಿ,
ಹಾ ಮೊಟ್ಟೆನೂ ತಗೋಬನ್ನಿ ಅಂಗಡಿಯಿಂದ, ಆಮೇಲೆ ಬಾಣ್ಲಿಕ್ಕಿ ಫಸ್ಟ್ ಏನೇನ್ ಬೇಕು ಅದಕ್ಕೆ ಅನ್ನೋದು ನಿಲ್ಲಲ್ಲ ಎಲ್ಲ ಹಚ್ಚಿಇಕೊಳ್ಳಿ ಈರುಳ್ಳಿ ಹಾಕಿ ಸಾಕು ಅಷ್ಟೇ ಇನ್ನೇನು ಹಾಕ್ಬೇಡಿ. ಅದನ್ನ ಕಟ್ ಮಾಡಿ ಇಕೊಳ್ಳಿ ಇಲ್ಲ ಅದೆಲ್ಲ ಏನು ಬೇಡ ಂಗೆ ಮಾಡ್ಬೋದು ಅದು ತುಂಬಾನೇ ರುಚಿಯಾಗಿರುತ್ತೆ ಈ ತರ ಮಾಡದ್ರೆ ನಾನ್ ಹೇಳೋ ತರ ಮಾಡಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು
ಹಾ ಹೇಳಿ ಹೇಳಿ
ಫಸ್ಟ್ ಹ್ಮ ಪ್ಯಾನ್ ಅಂದ್ರೆ ಬಾಣ್ಲಿ ಇಡಿ ಗ್ಯಾಸ್ ಮೇಲೆ ಒಲೆ ಮೇಲೆ ಬ್ಯಾಂಗ್ಲಿ ು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರ್ತೀರಲ್ಲಾ ಅದನ್ನ ಹಾಕಿ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ನೀವು ತಂದಿರೋಂತ ಮೊಟ್ಟೆನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ
ಬೇಯಿಸಿ ಹಾಕ್ಬೇಕುಬೇಕಾ
ಏನು
ಮೊಟ್ಟೆನೆೇ ಬಾಣ್ಲಿಗ್ ಹಾಕ್ಬೇಕ ಹೊಡ್ದಿ
ಹೊಡ್ದಿ ಬಾಣ್ಲಿಗ್ ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ ಇದ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಅಂದ್ರೆ ಫುಲ್ ಇದ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ನೀವು ಉಪ್ಪುಳು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರ ಹಾಕಿ ಧನ್ಯ ಪುಡಿ ಹಾಕಿ ಧನ್ಯ ಪುಡಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ತುಂಬಾ ಟೇಸ್ಟ್ ಅಂದ್ರೆ ರುಚಿ ಬರುತ್ತೆ ಜಾಕ್ ಸಿ ತಿನ್ನೋದಕ್ಕೆ ತುಂಬಾರ ರುಚಿಗಳ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ಸ್ ಏನಾದ್ರರು ಇರುತ್ತಲ್ವಾ ಈ ಚಿಲ್ಲಿ ಸಾಸ್ ಅಂತಾರೆ ಅದೇನಾದ್ರು ಇದ್ರೆ ಸ್ವಲ್ಪ ಹಾಕಿತ್ತು ತುಂಬಾನೇ ಅದು ಸ್ಮೆಲ್ ಬರುತ್ತೆ ತಿನ್ಬೇಕಾದ್ರೆ ತುಂಬಾ ಇಷ್ಟ ಆಗತ್ತೆ ನಿಮ್ಗೆ ಹಾ ಹಂಗೆ ಮಾಡಿ ಅ ಆಮೇಲೆ ರೈಸ್ ಹಾಕಿ ಸ್ವಲ್ಪತ್ ಮಿಕ್ಸ್ ಮಾಡ್ಬಿಟ್ಟು ಒಳ್ಳೆ ಮೇಲೆನೆ ಇಡಿ ಬೆಂಕಿ ಸ್ವಲ್ಪ ಬೀಳ್ ಆಾಗ ಸ್ವಲ್ಪ ಚೆನ್ನಾಗಿ ಇದಾಗಿರುತ್ತೆ ಫುಲ್ ಟೇಸ್ಟ್ ಆಗಿರುತ್ತೆ ಅದನ್ನ ಆಮೇಲೆ ತಿನ್ನಿ ಚ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಮಾಡಿ ಎಲ್ರೂ ಕೊಡಿ ಎಲ್ರೂ ಹೇಳ್ತಾರೆ ತುಂಬಾ ರುಚಿಯಾಗಿದೆ ಈ ಅಡಿಗೆ ಇನ್ನ ಒಂದು ದಿನ ಮಾಡಿಿಕೊಡು ಅಂದ ಕೇಳ್ತಾರೆ ಮಾಡಿಕೊಡಿ
ಹಾ ಹಾ ನೀವ್ ಹೇಳ್ತೀರ ನನ್ಗೆ ಇವಾಗೇ ಮಾಡಿಿಕಡ್ ತಿನ್ಬೇಕು ಅಂತಿದೆ ಇವಾಗ ನಾವು
ಹಾ ನಾನ್ ಹೇಳ್ತಿರೋದ್ ನೋಡಿದ್ರೆ ತುಂಬಾನೇ ಅನ್ಸುತ್ತೆ ಮಾಡಿ ತಿನ್ಬೇಕುಂತ ಅದನ್ನ ಮಾಡ ತಿೀನ್ಿ ಒಂದ್ಸಲ ಆದ್ರೆ ನಿಮ್ಗೆ ಅದು ನ ಹಿಂಗೆ ಎಕ್ಸ್ಪ್ಲೇನ್ ಅಂದ್ರೆ ನನ್ ನಿಂಗೆ ಹೇಳ್ತಿದ್ರೆ ನಗು ಬರುತ್ತೆ ಪರವಾಗಿಲ್ಲ ಮೇಡಮ ನೀವು ಮಾಡಿ ತಿನ್ನಿ ಮನೆಯಲ್ಲಿ ಅವಾಗ ನಾವ್ ಹೇಳೋದು ಸ್ವಲ್ಪ ಹಂಗನ್ಸುತ್ತೆ ಯಾಕಂದ್ರೆ ಅದು ಮಾತಾಡುವಾಗ ಸ್ವಲ್ಪ ಇರುತ್ತೆ ನೀವು ಮಾಡಿ ನೋಡಿದ್ದೀನಿ ತಿನ್ಬಿಟ್ಟು ನೀವು ಯಾವಾಗ್ಲುೂ ಮಾಡ್ಕೊ ತಿನ್ಬೇಕು ಅನ್ಸುತ್ತೆ ಇವಾಗ ಮಾಡ್ಕೊ ತಿನ್ನಿ
ಹ ಹೌದು ಹೌದು ನೀವ್ ಹೇಳ್ತಿರೋದ ನೋಡ್ರೆ ನಂಗೆ ಇವಾಗ ತಿನ್ಬೇಕು ಅನ್ನಿಸ್ತಿದೆ ಆದ್ರೆ ನಾವು ಸ್ವಲ್ಪ ಮಾಂಸ ಮುಟ್ಟೆ ಎಲ್ಲ ತಿನ್ನೋ ಆಗಿಲ್ಲ ನಿಮ್ಗೆ ಅದು ಬಿಟ್ರೆ ಬೇರೆ ಅಂದ್ರೆ ಈ ಸಸ್ಯಹಾರಿ ಪದಾರ್ಥಗಳು ಮಾಡೋದ್ ಗೊತ್ತಾ ಸ
ಹಾ ಎಲ್ಲಾ ಗೊತ್ತು ಅಲ್ಲಿಿಗೆ ಸ್ವಲ್ಪ ಸ್ವಲ್ಪ ಗೊತ್ತು ಅಷ್ಟು ಗೊತ್ತಿಲ್ಲ ಮ್ಯಾಮ್ ನಮಗುನು
ಅದ್ ಬಿಿಟ್ರೆ ಬೇರೆ ಇವು ಒಳಗಡೆ ಸಿ ಸಿಗುತ್ತ ಅಲ್ವಾ ಆತರ ಪದಾರ್ಥಗಳು ಯಾವ್ದಿಷ್ಟ ನಿಮ್ಗೆ
ನನ್ಗೆ ಪಾನಿಪುರಿ ಬೇರೆ ಎಲ್ಲಾ ಆಚೆತೀ ಗ ಎಲ್ಲಾನು ಸ್ವಲ್ಪ ಇಷ್ಟ ಆಗುತ್ತೆ ನಮಗು ಬಟ್ ಆದ್ರೆ ಆದ್ರೆ ಅಾವು ಹೋಗಿ ಆಚೆ ಪದಾರ್ಥಗಳನ್ನ ಸೇರ್ಸಲ್ಲ ಆರೋಗ್ಯಕ್ಕೆ ಕ ಹಾನಿಕಾರ ಅಂತ ಅ ತ ಅನ್ಕೊಂಡು ಸೇರ್ರಿಸೋದಿಲ್ಲ ನಾವು
ಮುಖ್ಯ ಬಗ್ಗೆ ತುಂಬಾ ಕಾಳಜಿ ವಹಿಸತೀರಾ ಅನ್ಸತೆ
ಹಾ ತುಂಬಾ ಇದೆ ಮೇಡಮ್
ಆ್ ಚೆಲ್ಲ ತಿನ್ನೋದಿಲ್ಲ ಅನ್ಸುತ್ತೆ ಅಲ್ವಾ ನೀವು
ಹಾ ಇ ಅದ್ರಲ್ಲಿ ತುಂಬಾನೇ ಕಣ ಇದಿದೆ ಕಟ್ನಿಟ್ಟಿದೆ ನಮ್ಮಲ್ಲಿ ನಾವವು ಅದನ್ನ ಜಾಸ್ತಿ ಮಾಡೋದು ಇಲ್ಲ ತಿನ್ನೋದು ಇಲ್ಲ ತರೋದು ಇಲ್ಲ ಎಲ್ಲ ಆರೋಗ್ಯವಾಗಿದ್ರೆ ಸಾಕು ಅಂತ ಮನೆಯಲ್ಲೇ ಮಾಡ ಕೊಂಡು ಎಲ್ಲಾ ಪದಾರ್ಥನ ಮನೇಲ್ಲೇ ತಯಾರ್ ಮಾಡ್ತೀವಿ ಮಾಡಿ ನಡಿ ಎಲ್ರಿಗೂ ಕೊಟ್ಟಿ ತಂತೀವಿ
ನೀವು ಬೇರೆ ಪದಾರ್ಥ ಮಾಡುವವಾಗ ನನ್ಗೆ ಸ್ವಲ್ಪ ಹೇಳಿ ನಾನು ಮನೇಲಿ ಒಮ್ಮೆ ಮಾಡಿ ನೋಡ್ತೀನಿ
ಹಾ ಮಾಡಿ ನಿಮ್ ಮನೆಯವರ್ಗೂ ಕೊಡಿ ಆರೋಗ್ಯವಾಗಿರ್ತಾರೆ ಅವರು ಸಹ ಮನೇಲ್ಲೇ ಮಾಡಿಿಕೊಟ್ರೆ ಅದೇ ಆಚೆಯಿಂದ ತಂದರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಸಗಳಿರುತ್ತೆ ಅದ ಬಿಟ್ಟ ಇ ಮನೆಯಲ್ಲೇ ಮಾಡಿಕೊಂಡು ರುಚಿ ರುಚಿಯಾದಂತ ಅಡಗೆಗಳನ್ನ ಮಾಡಿ ಮಾಡಡಿ ತಿನ್ನಿ
ಹೌದ ಹೌದು ನೀವ ಹೇಳ್ಸರೋದು ನಿಜ ಆದ್ರಿಂದ ನಾವು ಮನೇಲೆೇ ಮಾಡಿ ತಿಂತೀರಿ ಆಚೆ ಇರೋ ಪದಾರ್ಥಗಳನ್ನ ಜಾಸ್ತಿ ಸವಿಯಲ್ಲ ನಾವು ನಿಮ್ಮ ಮಾತ್ತ ಇದೇ ನಾವು ಮನೆಯಲ್ಲೇ ಮಾಡಿ ತಿಂದೆವಿ ನಿಮ್ ಜೊತೆ ಮಾತಿ ತುಂಬಾ ಖುಷಿ ಆಗ್ತಿದೆ ನೀವು ಹೇಳಿರೋ ಎಗ್ ರೈಸ್ ರೆಸಿಪಿನ ನಾವು ಒಂದ್ಸಲ ಮಾಡಿ ನೋಡಿ ನಮ್ಮ ಮನೆಯವ್ರಗೆಲ್ಲ ತಿನ್ನಿಸ್ತೀರಿ ಅ್ ಹೇಗಿದೆ ಅಂತ ಹೇಳಿದ್ರೆ ಚೆನ್ನಿದ ಇದೆ ಅಂದ್ರೆ ನಮ್ಗೂ ಖುಷಿ ಆಗುತ್ತೆ
ಹಾ ಧನ್ಯವಾದಗಳು
ಹಾ ಧನ್ಯವಾದಗಳು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು